ಹಾ
ಹಾ ಊಟ ಆ್ತವೆಮ್ಮ ಹ್ಮ್ ಆಯ್ತು ಕಮ್ಮ
ಏನ್ ಮಾಡ್ತಿದ್ದೆ
ಏನ್ ಮಾಡೋದು ಜ್ಯೂಸ್ ಕುಡಿತ ಕುಂತಿದಿನಿ
ಓ ಏನ್ ಊಟ ಮಾಡರ್ದ
ಅನ್ನ ಸಾಂಬಾರು ಮುದ್ದ
ಅವರು
ಸಾಂಬನ್ ಬಂದು ಮೀನ್ ಸಾಂಬಾರು
ಹ್ಮ್
ಹ್ಮ್್ಮ್
ಇ ಈಗ ಮೀನ್ ಸಾಂಬಾರು ಜೊತಲಿ
ಜೊತೆಲ್ಲ ಅದೇ ಅನ್ನ ಅಷ್ಟೆ
ಹ್ಮ ಹ್ಮ್
ನಿಮ್ದು ಹಂಗ
ಹೋಟಲ್ ಸಾಂಬಾರು
ಹ್ಮ್ ಹ್ಮ
ಹ್ಞೂ
ಆ ಸ ಬ
ಹ್ಮಲ್ಲ ಬವಕಣ ಕಷ್ಟ ಕಣ
ಹಾ
ಅಪ ಮಳೆ ಬಂತ ಅಷ್ಟೇ
ಹ್ಮ್ ಅದೇ ಮಳೆ ಬತಿದ್ದಲ್ಲಿ
ಅಪ ಹೊತ್ತು ಅಷ್ಟೆ ಮತ್ತೆ ಬಂದಿಲ್ಲ
ಹ್ಮ ಎಲ್ಲ ಫುಲ್ಲು ಮಳೆ ಬಂದು ರೋಡ್ ಎಲ್ಲಾ ತುಂಬಾಗಿತ್ತು ನೆನ್ನನು ತುಂಬಾಗಿತ್ತು ಇವತ್ತು ತುಂಬಾಗಿತ್ತು
ಹ್ಮ್
ಹ್ಮ್ ಆದ್ರ ಒಂಂತರ ಚಳಿ ಈಚಕ್ ಹೋಗಕೆ ಆಗಲ್ಲ ಆತರ ಒಟ್ನ ಇಬ್ನಿ ಒಂಂತರ ಸುರಿತದ
ಇಲ್ಲಿ ಬರೀ ಕಾಂಗ್ರೆಸ್ ೋಡೋದಲ್ಲ ಬೆಂಗಗಳೂರ್ಲ್ಲಿ
ಹಾ
ಮಳೆ ಓದಟ್ಟಕ ನೀರ್ ಕುಡ್ಕೋಬೇಕು ಹಾಗಾದ್ರೆ ಸರಿ ಆಕ್ಚುಲಿ ಕಾಂಗ್ರೆಸ್ ಹೋಗಿ ದೊಡ್ಡ ಅಲೆಮಾರಿ ಆಗೋಯ್ತು.
ಹೌದ ಎನ್ ಕಾಂಕ್ರೀಟ್ ರೋಡ್ ಹಾಕಿದಾರ.
ಹ್ಮ್
ಅಲ್ಲ ರೋಡ್ ಇಲ್ಲಲ್ಲಿ ಕಾಂಕ್ರೀಟ್ ಕರೆಕ್ಟ್ಗಾರು ಹಾಕಿದಾರ.
ದುಡ್ಡು ದುಡ್ಡು ಅದು ಮಹಾನಗರ ಪಾಲಿಕೆ ಅಲ್ವಾ.
ಹಾ
ಹ್ಮ್
ಎಲ್ಲ ಅವರದ ಮಳೆ ಬಂತು ಅಂದ್ರೆ ಸಾಕು ಗಲ್ಲಿಲಿರೋ ನೀರೆಲ್ಲಾ ಔಟ್ ಸೈಡ್ ಬ ದ ಅದ್ನೇ ತುಮ ತುಮಕತ್ತ ಅಲ್ಲಿ ರೋಡ್ ಗಳು ಗಲ್ಲಿಗಳು ಕರೆಕ್ಟ್ ಆಗ ಇಲ್ವಲ್ಲ. ತುಂಬಕೊಂಡು ಸ್ವಪಾದರಲ್ಲೇ ನಡ್ಕೊಯ್ತಾರ ಜನಗಳು
ನೀವು ಟೆರಸ್ನಲ್ಲಿ ಇರದ
ಹ ಸೆಕೆಂಡ್ ಫ್ಲೋರ್ ಅಲ್ಲಿ ಇರದ
ಅದ್ಕ ನೀವು ಬಚುವ
ಹ್ಮ್ ಬಚ್ಚವ ಅದವ ಆದ್ರೂವೆ ಮಳೆ ಬಂದದ್ದಿನ ಸ್ವಲ್ಪ ಕಷ್ಟನೇ ಇತ್ತ್
ಹ್ಞ
ಏನ ಇಲ್ರೀ ನಮ್ದು ಮಳೆ ಪ್ರಾಬ್ಲಮ್ ಏನು ಇಲ್ಲ ಕೆಳಗಡೆ ಕಾಲೇಜನ್ ಇಂದ ಬರ್ಬೇಕಾದ್ರ ಹಂಗ ಆಯ್ತ ಒಂದ್ಸಲ ಎಂಟು ಗಂಟೆ ಆದ್ರೂ ಅಲ್ಲೇ ನಿಂತೀನಿ ರೋಡ್ಲೆ ಫುಲ್ಲು ತುಂಬೋಗಿ ಆಮೇಲೆ ಇನ್ನ ಏನ್ ಮಾಡೋದನ್ಬಿಟ್ಟು ಆಗ್ಲೂ ಬಂದಿ ಅರ್ಧ ಗಂಟೆ ನೀರ್ ತುಂಬ ಹೋಗಿತ್ತು.
ಹ್ಮ್
ಆಮೇಲೆ ಬಂದ್ ಬಂದ ತಕ್ಷಣವೇ ಸ್ನಾನ ಮಾಡ್ಬಿಟ್ಟಿ ಆ ಗಲಿಜಲಿ ಯಪ್ಪ ದೇವ್ರೆ ಅದು ಅಲ್ದೆ ಪಾಪಾ ಅಂಗಡಿಗಳೆಲ್ಲ ಇರುತ್ತಲ್ಲ. ಅಂಗಡಿ ಒಳಕೆಲ್ಲ ನೀರ್ ತುಂಬ್ಕೊಂಡ್ ಹೋಯ್ತ ಚಿಕನ್ ಅಂಗಡಿ ಬೇಕ್ರಿ ಅಂಗಡಿ ಎಲ್ಲ ಕುಳ್ ಕುಳಿಲಿ ಇರೋದಲ್ವಾ ಅಂಗಡಿಗಳು ಬಟ್ಟ ಅಂಗಡಿ ಎಲ್ಲದಕ್ಕೂ ಒಳಗಡೆ ಉಂಟಾಯ್ತ
ನಾ ಕಲ್ಲ ಹೋಗತಿ ತೊಗಬೇಕು ಅದ
ಹ್ಮ ನಾರ್ತ್ ಇಂಡಿಯನ ತಗೊಂಡಾರ ಇಲ್ಲಿ ಅಲ್ಲಿ ಮುಂದೆ ಓಯ್ತೀನಲ್ಲಾ ಅಲ್ಲಿ ಅಲ್ಲೊಂದು ಬೇಕ್ರೆ ಅದ ಅಲ್ಲಿ ಏನು ತುಂಬಲಾ ಆವ್ ಅಂಗಡಿಲಿ ತಗೋತೀನಿ ಇಲ್ಲ ಇಲ್ಲೆಲ್ಲೂ ತಗಳದಿಲ್ಲ ತಗಂದ್ರೆ ಚಿಕನು ತರಕಾರಿಗಳನ್ನ ತಗಳ್ಳೋದು
ಹ್ಮ್
ಚಿಕನು ಅಷ್ಟೆನ ತಗಳಲ್ಲ ಅದೇನೋ ಅಕ್ಕಿ ಜ್ವರ ಅದೇ ಏನೇನು ಅಂತಿದ್ರಲ್ಲ
ಹಿಂಗ ಚೆನ್ನಾಗಿದ್ದ
ಹಾ ಹ
ಹಗೋ ನೀವು ಅಲ್ಲಿ ನಮ್ಮೂರ್ ಲಕ್ಷ್ಯಚ ಇದ್ದ
ನಮ್ಮ್ ರ್ಲ್ಸ ನಂಗ ಚನಾಗದ
ಹಾ
ಹ್ಮ್ ಚಿಕ್ಕ ವಯಸ್ಸಿನಲ್ಲಿ ಏನಂತಿದ್ದ ಹೇಳು ಅಯ್ಯೋ ಬೆಂಗಳೂರು ಬೆಂಗಳೂರು ನೋಡದಕ್ ಚೆನ್ನಾಗಿರುತ್ತ ಅನ್ಕೋತೀವಿ. ಆದ್ರ ಇಲ್ಲಿ ಬಂದ್ಮೇಲೆ ನನ್ಗೆ ಯಾಕೋ ಇದಲಿ ಇಂಟ್ರೆಸ್ಟ್ ವಾತಾವರಣ ಏನು ಅಡ್ಜಸ್ಟ್ ಆಯ್ತಲ್ಲ ಇಷ್ಟಾನೇ ಇಲ್ಲ. ಆ ಟ್ರಾಫಿಕ್ ಹಾ ಜಗಳಗಳು ಬಸ್ಲತುವೆ ಬ್ರೀ ಬಸ್ ಮಾಡರದ ಕ ಅದಕ್ಕ ಸಿಟಿಲಿ ಬಸ್ ಅದಾಮಮ್ಮ ಬಸ್ ಇಲ್ಲ ಅಂತ ಹೇಳಲ್ಲ ಫ್ರೀ ಬಸ್ ಮಾಡರೋದಕ್ಕೂ ಅದಕ್ಕೂೇ ಫುಲ್ಲು ರಶ್ಶು ತುಂಬೋಗಿ ಎಲ್ಲ ಬಾಗಲ್ ತಪ್ಪ ನಿಂತತ್ಕೋ್ತೀನ ಗತ್ತಾ ಡೈಲಿ ಕಾಲಜಗ ಹೋಗಬೇಕು ಗದ್ರ ಎಷ್ಟು ಕಷ್ಟ ಆಯತ ಅಂದ್ರ ಅಪ್ಪ ದೇವ್ರೆ ಪಸಿ ಪಸಿ ಜಗಳಾಡಲ್ಲ ಈ ಹೆಂಗ್ಸ್ರಂತುವೇ ಹೊಡ್ದಾಡಕ ಎಲ್ಲ ಒಂಟೆಗ ಇರ್ತಾರ
ಹಾ ನಾನ್ ನೋಡಿಂತಪ್ಪ
ಹ್ಮ ಹುಡುಗರ್ದು ಫ್ರೀ ಮಾಡಾರಲ್ಲ ಕಾಲೇಜಾಗ ಹುಡುಗರ್ಗ
ಹ್ಮ್ ಹ್ಮ್
ಹ್ಮ್ ಹ್ಮ್
ಅವಡುಿಗೆ ಪಾಸು
ಪಾಸು ಹ್ಞ
ಹ್ಞ ಹ್ಞ
ಈ ಅಲ್ಲಾ ದೊಡ್ಡವರು ಈ ವಯಸ್ಸಾಗಿರೋರುೇ ಗಾರ್ಮೆಂಟ್ಸ್ಗೆಲ್ಲ ಅಲ್ಲಿಿದ್ದ ಕೆಲ್ಸಕೋಯ್ತಾರಮ್ಮ ಇದು ಫ್ರೀ ಬುಟ್ ಮೇಲೆ ಫ್ರೀ ಬಸ್ ಅಲ್ವಾ ಎಲ್ಲಾರೂ ಹೋಯ್ತಾರ ನಮ್ಗೆ ಸಾಕಾಗ ಹೋಗಿರುತ್ತ ಮ ತಿಂಡಿ ತಿಂದಿರಲ್ಲ ಏನಿಲ್ಲ
ಹ್ಞ
ಬಸ್ಸ ಅಲ್ಲಿ ಯಾವತ್ತೋ ಒಂದಿನ ಕ ಅದೃಷ್ಟ ಇದ್ರ ಬಸ್ ಹಿಂದಿಂದ ಗುಂಟ ಎರಡ್ ಮೂರ್ ಬಂತು ಅಂದ್ರ ಒಂದ್ ಸ್ವಲ್ಪ ಖಾಲಿ ಬಸ್ ಸಿಕ್ಕತ್ತಲ್ವಾ
ಅವಾಗ ಹೂ ಹೋಗವಾಗ ಏನೋ ಸಿಕ್ಕಲ್ಲ ಸೀಟು
ಬರಾಗ ಸಿಕ್ಕುತ್ತ ಒಂದರ ಐದಾರ ್ಟಾಪ ಆದ್ಮೇಲೆ ಸಿಕ್ಕುತ್ತ ಕೂತ್ಕಳಮ್ಮ ಅಂತ ಶಿವ ಅಂತ ಕೂತ್ಗ ತಿಮ್ಮಿ ಈ ವಯಸ್ಸಾದವ್ರು ಬಂದ್ಬಿಟ್ಟು ಕೆಲ್ಸಕ್ ಹೋಗಿರೋರು ಹೊಸಿದ ದಾರಿಪುಡವ ಈ ಸೀನಿಯರ್ಸ ಇಟು ಅಂತರ ಬುಡಂಗೂ ಇಲ್ಲ ಕೂತ್ಗಳಂಗೂ ಇಲ್ಲ ಹಂಗಗೋಗಿರತ್ತ ನಮ್ಗೆ ಸುಸ್ತಾಗೋಗಿರತ್ತ ಬುಟ್ಟಯ್ಯ ನಾಮ್ ತಲಸುತ್ತೆ ಇ್ ಕತಿಮಿ ಬಿಡ್ದೇ ಹೋದೇ ನೋಡು ಸೀನಿಯರ್ಸ್ ಸೀಟ್ ಬಿಡ್ನಿಲ್ಲಾ ಅಂತಾರ
ನೀ ಕ ಹಸಿ ಹಿಂಸಿ ಆಗಲ್ಲ ಮಾತ್ರ
ಅದ ಅಲ್ದೆ ಎಲ್ಲ ಅಲ್ಲಿ ಬರಿ ಹೆಂಗಸ್ ಅಂತ ರಡಿತಾರನೇ
ಹ್ಮ್ ಅದು ಹಬ್ಬೊಬ್ರು ನೈಸರ್ ಆದರು ಮಾತಾಡ್ತಾವ ಒಬ್ಬೊಬ್ರು ಇದು ಸೀನಿಯರ್ ಸಿಟಿ ಘಟ ಬಂತಪ್ಪಾ
ಹ್ಮ ಮೇಕಪ್ ಮಾಡ್ಕೊ ಬಂದ ಅವ್ರಿಗೆಲ್ಲ ಆವಾಜ್ ಆಗ್ತಾರ
ಹಾ ನೀ ವಸಿಿಯಲ್ಲ ಬಯಸ್ಕೊಳ್ಳೋದ್ ಮಾತ್ರ
ಹ್ಮ್ ಮಾತಾಡಕೋಗಲ್ಲ ಯಾರು ಎಲ್ಪು ಬರಲ್ಲ
ಹ್ಮ್ ಅದು ಅಲ್ ಹತ್ಬೇಕಾದ್ರೆ ಬಸ್ಸಲ್ಲಿ ಫೋನ್ ಗಳುು ಮಾತಾಡ್ತಿರ್ತಾರ
ಹ್ಞೂ
ಅದಕ್ಕೋಸಪಪ್ಪ ಕಂಡಕ್ಟರ್ ಅದ್ ಹೆಂಗ ಕೆಲ್ಸ ಮಾಡ್ದಾರೋ ನಿಜ್ವಾಗ್ರು ಡ್ರೈವರ್ ಕಂಡಕ್ಟ್ರು ಡ್ರೈವರ್ ಏನ ಡ್ರೈವಿಂಗ್ ಮಾಡ್ತಿರ್ತಾರ ಬಿಡು ಈಗ ಕಂಡಕ್ಟರ್ ಪಾಪ ಹತ್ತಿನಿ ಇ ತಿಿಂದ ಹೋಗಿದ್ ಬರ ಗಂಟೆ ಉಸಿರುಗಟ್ಟಗ ಇರುತ್ತೆ ಅವ್ರಗಮ್ಮಾ ಅಷ್ಟ ಬಸ್ಲಿ ಹಂಗಪ್ಪ ನಮ ನಮ್ ಜೀವನಗಳೇ ಕಷ್ಟ ಅನ್ಕತಿ ಮಿ
ಸಂಡೆ ಸಂಡೇ ಎಪ್ಪಪ್ಪ ಮಾಡಡ ನೈಟ್ ಅಂಗ ಮತಣ
ಹ್ಮ ಪಾಪ ಹೊಸಿ ಅದು ಅಲ್ದೆ ಸೆಕೆಗಾಲ ಟೈಮ್ ಅಂತುವೇ ನಿಜು ಅವ್ ಪಾಪ ಕಷ್ಟ ಆಗೋಯ್ತ ನಮಗೆ ಒಂದ ಐ್ಮಷ ನಿಂತ ಕ್ಕೆ
ಏ್ ನಮ್ ಇಲ್ಲೇ ವಿಲೇಜ್ಗಳೆ ನಮ್ ಅಲ್ಲಿಗೆ ಹೆಂಗಿರ್ತದ ಕಂಡಕ್ಟರ್ ಇವರೆಲ್ಲ ಜಗಳ ಎಷ್ಟಾಯ್ತಿರ್ತವ
ಹ್ಮ ಹೌದ ಹೌದು ಅಲ್ಲಂತ ಪಪ ಕಂಡಕ್ಟರ್ ಮಾತಾಡಂಗ ಇಲ್ಲ ಟಿಕೆಟ್ ಕೊಡಂಗ ಫಾಸ್ಟ್ ಫಾಸ್ಟ್ ಆಗ ಬೇರೆ ಟಿಕೆಟ್ ಕೊಡ್ಬೇಕು ಅಜ್ಜ ಅಜ್ಜ ಕೂ ಚೆಕಿಂಗ್ ನೋಡ್ ಇರ್ತಾರ
ಹ್ಮ್
ಹ್ಮ್ ಪಾಪಾ ಹೆಂಗ ಮಾಡ್ತಾರ ಅಂತ್ೂ ಸ್ಯಾ ಡ್ರೈವರ್ ಕಡಿಮೆ ಮಾಡಲ್ಲ ಅಂದ್ಬಿಟ್ಟು ಪ್ರೊಟೆಸ್ಟ್ ಎಲ್ಲ ಮಾಡಿದ್ರು ಹೋದ ವರ್ಷ ಮತ್ತೆ ಈ ಸಲನು ಅದೇನೋ ಮಾಡ್ಬೇಕು ಅಂತಿದ್ರು ಇನ್ನು ಸ್ಯಾಲ್ರಿ ಎಲ್ಲಾ ಕಮ್ಮಿ ಕಮ್ಮಿ ಸ್ಯಾಲ್ರಿ ಇನ್ಕ್ರೀಸ್ ಮಾಡಿಲ್ಲ ಅನ್ಕ ನನ್ ಅವಾಗ್ಾನಸ್ಕತಿ ನಿಮ್ಮ ಮದ್ನಿಲ್ಲಿ ಮಹಸ್ಮಮ್ಮನ್ನ ಪಪ ಅವನು ಹಂಗೆ ಹಿಂಗೆ ಅಲ್ವಾ ಕಷ್ಟ ಅಲ್ವಾ ಜೀವನ ಅಂತ ಅನ್ಕ ನೆನಸ್ಕತಿ
ಸುನೀಲ್ಟ್ಟತ ಡ್ರೈವರ್ ಅಮ್ಮ ಮೈಸೂರು ದಿನಕ್ಕೆ ಮೂರ್ ಸತಿ ಯ್ತಾನ ಎಂತ ಎಂತ ನೋಡ್ತಾನ ಗೊ ಎಂತ ಕಥತೆಗಳು ನೋಡ್ತನ ಗತ್ತಾ ಅದು ಈ ಲೇೀ ದೊಡ್ತಾಳ ನ ಅವನ್ಗ
ಹಾ ಡ್ರೈವರ್ ಅಂತ ಅರ್ಚ್ಬೇಕು
ಹ್ಮ್ ಒಂದ ಬಿ ಮುಂದೆ ಬನ್ನಿ ಬೇಕು ಅದು ಇನ್ನೊಂದು ಈ ಕಂಡಕ್ಟರ್ ಲೆಸ್ ಕಂಡಕ್ಟರ್ ಡ್ರೈವರ್ ಇಬ್ರು ಒಬ್ನೇ ಇರ್ತಾರಲ್ಲಾ
ಹ್ಮ್ ಅದು ಇನ್ನುೂ ಕಷ್ಟಪಡುದು ನಿಜ ನಾನು ಒಂದೊಂದ್ಸಲ ಅದು ನಾನ್ ಸ್ಟಾಪ್ ಬಸ್ಗಳಗ ಇರುತ್ತ ನಾನ್ ಊರ್ಗ್ ಬರ್ಬೇಕಾದ್ರ ಮತ್ತಿನೆಲ್ಲ ಅ ಅಜ್ಜ ಅಜ್ಜಕ್ಕೂ ನೀವಸ್್ಕೊಂಡ್ ಹೋಗ್ಬೇಕು ಅಜ್ಜ ಅಜ್ಜಕ್ಕೂ ಹೊತ್ತರ್ತಾರ ಈ ಕಡೆ ಡ್ಯೂ ಡ್ರೈವಿಂಗ್ ಮಾಡ್ಬೇಕು ವಿಚಾರಿ ಇದು ಕೊಡ್ಬೇಕು ಟಿಕೆಟ್ು ಒಳಕ್ ಹೋಗಿ ಅಂತ ಹೊರ್ಚ್ಬೇಕು ಪಾಪ ಊಟ ತಿಂದಿ್ರಲ್ಲ ಬಣ್ಣ ಪಾಪ್ಪ ಹೊಟ್ಟೆ ಎಸತದ ಊಟ ತಿನ್ನಕ್ ನಂಗ ಟೈಮ್ ಇಲ್ಲ ಅನ್ಕೊಂಡ್ ಹೊತ್ತೆ ಬಿಟ್ಟಿದ ಒಂದ್ಸತಿ ಬಸಲ
ನಾವವು ಚನ್ಚಿಂದ ಬರಕ ನಾವವು ಜಾತ್ಿಂದ ಬರಕ್ರ ಕಷ್ಟಪಟ್್ಮ
ಹ್ಮ್ ಅದೇ ಅದೇ ಕಷ್ಟೇನೆ ಏನ್ ಮಾಡದು
ಒಂಡೀಷಳ
ಹ್ಮ್ ನಾನ್ ಬೇರೆ ಅದಕ್ಕ ಸೇರ್ಸ್ಬಿಡಮ್ಮ ಅಂತ ಅನ್ಕೊಂಡಿದಿ
ಯಾರನೆ ಹ್ಮ
ಕಂಡಕ್ಟರ್ಗ ಅದಕ್ಕರು ಎಕ್ಸಾಮ್ ಎಲ್ಲ ಬರಸ್ಬಿಟ್ಟು ಸೇರ್ಸ್ಬಿಡೋ ಮೂನ್ ಕಡೆದೆ ಇದನೆಲ್ಲಾ ನೋಡುದ್ರ ಬ್ಯಾಡ ಆತಾಗ ಇದೇ ಈ ಜಗದಾತಾಗ ಇದಕ್ಕೆ ಹೋಗಲಿ ಅನ್ಕತೀನಿ
ದಿನಗಳಗಳು ಸೇರ್ಸೋದು ಬ ನೋಡ ನೋಡು ದಬ್ಬಸ್ ಚೆನ್ನ್ ಬರ್ಸ್ತಾನ ನೋಡ್ಬೇಕಾರ ಹೇಳ್ಸ್ಬೋದು
ಬಸ್ ಬಸ್ ಗೊತ್ತಿಲ್ಲ ಮತ್ ಕಾರ್ ಡ್ರೈವಿಂಗ್ ಮಾಡ್ತಾನ
ಅ ನಾನು ಮಾಡರ್ತೀನಿ ಅದೆಲ್ಲ
ಗಿಲ್ಲ ಅದ ಏನ್ ಮಾಡಿದರು ಅದೆಲ್ಲ ಇವನು ಯಾರ ಹಿಂದೋಡಿಲಿ ನಂದಣ ಗೊತ್ತಾ
ಇ
ಹ ಗೊತ್ತಿರ್ತ ಅವ ಎಂತ ಗೊತ್ತಿರಲ್ಲ ಅವನು ಅ ಇದು ಡ್ರೈವಿಂಗ್ ಮಾಡಕೆ ಲಾರಿ ಎಲ್ಲ ಓಡಸ್ತ ಆದದ್ರ ಸೀಟ್ ಏನ ಸಿಗ್ನೆಲ್ ಅಂದ್ಬಿಟ್ಟು ಪಾ ಇನ್ನು ಬಸ್ ಡಿಸಸ್ತಾನ ಪ್ರೈವೇಟ್ ಬಸ್ ಬಸ್ ಏನೋ ಓಡಸ್ತಾವನ ಅನ್ಸುತ್ತೆ ಇವಾಗ ಬೆಂಗ್ಳೂರ್ ಟು ಒಳಗಲ್ಲ ನಾನ್ ಇಷ್ಟಪ್ಪಬ ಬಿಟ್ಟಾರಲ್ಲ
ಹ್ಮ್
ಪ್ರೈವೇಟ್ ಮನ್ಸಂಕ್ರೀದು ಅದಕ್ಕೇನೋ ಒಯ್ತಾವನ ಅನ್ಸುತ್ತೆ ಮನ್ ಮನೆ ಹಾಕಂದಿದ ಹೊಸ ಗಾಡಿ ಬಿಟ್ಟಾರ ಅದು ಐದುವರೆಗ ಬಿಟ್ಟಾರ ಅನ್ಕೊಂಡ್
ಹ್ಮ್ ಹ್ಮ್
ಅವರು ಮೋಡಿದಿನ
ಹ್ಮ್ ಹ
ಸುಮ್ನೆ ಅದೆಲ್ಲ ಕಷ್ಟವೇ ಒಟ್ನಲ್ಲಿ ರಿಸ್ಕ್ ಏನ್ ಮಾಡದ್ರು ಕಷ್ಟವೇ ಆ ಗುದ್ದಿಸಬಿಟ್ಟು ಆಕ್ಸಿಡೆಂಟ್ ಆದ್ರೂ ಕಷ್ಟ
ಹ ದ್ರೈವನ್ಬಿಲ್ಲ ಅದನ್ ಮಾತ್ರ ನೆನ್ಪಿಡ ದವಿದು
ಹ್ಮ್ ನಿಜ ಇನ್ನೇನು ಅಂತ
ಹ್ಞೂ ಹ್
ಎಲ್ಲ ಅಯ್ಯೋ ನಂಗೆ ಒಂದ್ಸಲ ಹಾಕಿಸಿದ್ರಂಟ ಮುಂಚಾರ ಆಗಿದ್ರ ನೆನ ಇನ್ನುಕಣ ಕಡತಂಗೆ ಅದ
ಅದನ್ನ ಯಕನ್ತ ಪಾಪಾ ನಮ್ಮ ಇಂದಏನೋರು ಹ್ಮ ನಾಾಗ ಬಾಂಡುಡಿ ಬಾ
ಹಿಂದೋಡಿಮ್ಮ ಒಂದು ಹಾ ನಿಜ ನಿಜ ಹ್ಮ್
ಮತ